ನಮಸ್ತೆ ರೀ ಮೇಡಾಮ ರೀ ಊಟಾಗೇ
ಊಟಗಟ ಬ ಏನ್ನು ಮಾಡ್ಬೇಕು ನೋಡ್ರಿ ನಿಮ್ದು
ನಮ್ದ ಆಯ್ತು ರೊಟ್ಟಿ ಪೊಳ್ಳೆ ಆಯ್ತು ನಿಮ್ದು ಏನ್ ಮಾಡಾಕ ರೀ ಇವಾಗ
ನಮ್ದನ ಈ ಮಾಡ್ಬೇಕ್ರೀ ಈಗನ್ ಕೊ ಮ ಬಂದವ್ರಿ ನಾವು ಏನ್ ಇರ್ತತಿ ಅದು ಊಟ ಮಾಡ್ಬೇಕು ಏನ್ ಇರ್ತೈತಿ ಏನಿಲ್ಲ
ಹಾ
ಹ್ಮ್ ಮತ್ತೇನೆಲ್ಲ ನಮ್ ಬೇಮ ಸೋದ ಸ್ವಲ್ಪ ನೀವೇನ್ ಮಾಡ್ತರಿ ಹ್ಮ ಎ ಬಿ ಬಿ ಎಸ್ ಓದ ಆತೀರ ಹೆಂಗ್ ನಡದತಿರಲ್ಲ ಕಾಲೇಜ್ ಅದು ಎಲ್ಲಾ
ಹ ಕಾಲೇಜು ಎಲ್ಲಾ ಚಲೋ ನಡಕಸೈತ್ರಿ ನಮ್ದು ಡಿಸೆಕ್ಷನ್ ಎಲ್ಲಾ ಮುಗತ್ ತ್ರಿ ಫಸ್ಟ್ ಇಯರ್ ನಮ್ದ್
ಕಂಪ್ಲೀಟ್ ಐತ್ರಿ ಫುಲ್
ಕಂಪ್ಲೀಟ್ ಆಸ ಆಮ ಸ್ಟಾರ್ಟಿಂಗ್ಗೆ ಸ್ಟಾರ್ಟ್ ಮಾಡಿದರಿ ಎಲ್ಲಡಿಸೆಕ್ಷನ್ ಎಲ್ಲ ಮೊನ್ನೆ ಒಂದು ಒಂದ್ ಟೂ ವೀಕ್ಸ್ ಆಯ್ತ್ರಿ ಎಲ್ಲ ಕಂಪ್ಲೀಟ್ ಆದ್ರ ಸೆಕ್ಷನದು ನಿಮ್ ಕಡೆ ಏನ ಬಾಡಿ ಜಗ್ಗಿ ಇರ್ತವ ನಮ್ ಕಡೆ ಅಂತ ಏನಿಲ್ಲಲ್ಲ ಅಂದ್ರೆ ಒಂದು ಸಿಕ್ಸ್
ಇಲ್ ನಬಲ್ಲಿ ಎಷ್ಟೇ ಕಮ್ಮಿ ಇರ್ತೈತ್ರಿ ನಮ್ಗೆ ಒಂದೇ ಬಡಿ ಕೊಡ್ತಗಿ ಸಿಕ್ಸಟಿ ಸಿಕ್ಸಟಿ ಮೆಂಬರ್ಸ್
ಹೌದಾ ಇಲ್ಲ ನಮಗೆ ಹಂಗೆಲ್ಲ ಗ್ರೂಪ್ ಗ್ರೂಪ್ಗೆ ಒಂದು ಸಿಕ್ಸ್ ಮೆಂಬರ್ಸ್ಗೆ ಒಂದು ಪಾಡಿ ಬರುತ್ತ ರೀ ನಮ್ಗೆ
ಹಾ ಹಾ ಎಂ ಬಿ ಬಿ ಸು ಹಾಗೈತಲ್ಲ ನಾ
ಹಾ ಅಂದ್ರೆ ಯಾಕಂದ್ರೆ ಎಲ್ಲಾ ಆರ್ಗನ್ಸ್ ಎಲ್ಲಾ ಗೊತ್ತಾಗಬೇಕಕ್ಲ್ರರಿ ನಿಮಗೆ ಸಿಕ್ಸ್ಟಿ ಮೆಂಬರ್ಸಿಗೆ ಒಂದೇ ಅಂತ್ ಅಂದ್ರೆ ಬಹಳ ಕಷ್ಟ ಆಗತ್ರಿ ಎಲ್ಲ ಸಿಕ್ಸ್ಟಿ ಮೆಂಬರ್ಸ್ ಕೂಡ ಒಂದೇ ಬಾಡನ್ ಇದು ಮಾಡಕ್ ಒಂದೇ ಆರ್ಗನ್ ಡಿಸೆಕ್ಟ್ ಅಂತ ಎಲ್ಲಾರು ಮಾಡೋದ ಆಗಲ್ರರಿ
ಆಗಲ್ಲ ಆಗಲ್ರಿ ಇದು ಆಗತ್ರಿ ಕಮ್ಮಿ ಬಿಳತ್ತತ್ರಿ ಏನಿತ್ತು
ಅಷ್ಟೇ ಅಬ್ಸರ್ವ್ ಅಷ್ಟೆ
ಶಾರ್ಟೇಜ್ ಬೀಳತೀತು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮತ್ತೆ ರೂಲ್ ನಂಬರ್ ಬಗರ್ದೈತ್ರಿ ಅ್ರ ಇಬ್ಬಬ್ರು ಇಬ್ರು ಕುಡ್ ಕರ್ ಮಾಡೋರು ಹ್ಮ್ ಆತರ ಮಾಡಿಬೇಕು ರೋಲ್ ನಂಬರ ಇಬ್ರು ಹುಡುಗ್ರು ಇಬ್ರ ಹುಡುಗೀರ ಮಾಡಬೇಕು ಸಿಕ್ಸ್ ಮೆಂಬರ್ಸ್
ಇಬ್ಬರು ಹುಡುಗ ಹುಡುಗಿಯರು ಇನೇನು ನಮ್ಮ ಸೈಡ್ ಎಲ್ಲ ಇದು ಡಿಸಿಕ್ಷನ್ ಬಾಡಿಗೆಲ್ಲ ಒಬ್ರು ಇಟ್ಟಿರ್ತಾರರೀ ಒಂದ ಇಬ್ಬರು ಮೂವರ್ನ ಇಟ್ಟಿರ್ತರೆರಿ
ಹ್ಮ್ ಅದಿಲ್ಲ ಬಿ ಎಂ ಎಸ್ ನಮ್ ಕಾಲೇಜ್ ಒಳ್ಳಗೆ ಮಾಡೋದು ಇತ್ತುಅಂದ್ರ ಡೆಡ್ ಬಾಡಿ ಒಂದು ಟ್ಯಾಂಕ್ ಒಳ್ಳಗೆ ಇಡ್ತಾರೆರೀ ಇದರ್ ಇದ್ರೊಳಗ ಹಾಕಿ ಫಾರ್ಮಲ್ಲಿನೊಳ ಹಾಕಿ ಅದೆಲ್ಲ ನಾವೇ ತಕೊಂಡು ಟೇಬಲ್ ಮೇಲೆ ಇಟ್ಟು
ನೀವೇ ತೆಗಿಬೇಕನ್ರೀ ನಮ್ ನಮ್ದ್ರಾಗಲ್ಲರೀ ಹಂಗೇನಿಲ್ಲ ಅವರು ತೆಗೆದುಟ್ಟಿರ್ತಾರೀ ಏನಿಲ್ಲಾಂದ ತ್ರೀ ಟ ಫೋರ್ ಅವರ್ಸ್ ಮುಂಚೆನೆ ಹೋಗಿರ್ತಾರೀ ತೆಗೆದುಯಿಟ್ಟು ಬಂದರ್ತಾರೀ ಆಮ್ಯಕ್ ಮತ್ತೆ ನಾವ್ ಹೋಗಿ ಮತ್ತೆ ಡಿಸೆಕ್ಟ್ ಮಾಡದ್ರಿ ಮತ್ತೆ ಮತ್ತೆ ನಾವ್ ಬಾಡಿ ಏನ್ ಫಾರ್ಮ್ಯಾಲಿಗೆ ಹಾಕಂಗಿಲ್ರಿ ಹಂಗೆ ಡಿಸೆಕ್
ಹ್ಮ ಇಲ್ಲ ನಾವ್ ತೆಗೆದು ನಾವೇ ಮಾಡಿ ಎಲ್ಲ ತೆಗೆದು ಇಟ್ಟು ಮತ್ ಒಳಗೆ ಟ್ಯಾಂಕ್ ಒಳಗು ನಾವೇ ಇಡಬೇಕು
ನಮದ್ರಾಗ ಮತ್ತೆ ಈಗ ಡಿಸೈಕ್ಟ್ ಮಾಡ್ತತಿರ್ತಾರೀ ಆರ ಏಳು ಜನ ಮಾಡ್ತಾರ ಅಂದ್ರ ಎಲ್ರು ಎಲ್ರು ಗ್ಲೌಸ್ ಯಾಕಂದ್ರ ಯಾಕಂದ್ರೆ ಅವ್ರು ಕೂಡ ಟಚ್ ಮಾಡಿ ಅವ್ ನೋಡಬೇಕ್ರೆ ಆಡ್ರಸು ವೇನ್ಸ್ ಯಾವ್ ಪೇಟೆಂಟ್ ಅದವು ಯಾವ್ ಫ್ಲಶಿ ಯಾವು ಯಾವ ತರ ಇದವು ಅಂತ ಎಲ್ಲರು ಗ್ಲೌಸ್ ಹಾಕಿಕೊಂಡು ಚೆಕ್ ಮಾಡ್ಲೇಬೇಕು ರೀ ನಮ್
ಹ್ಮ್
ನಿಂದ್ರಗ ಏನ್ ಆತಾರ ಎಲ್ಲಾ ಮಾಡ್ತಾರ ಏನ್ ಹೆಂಗ್ರಿ
ಎಲ್ಲ ನಮ್ ಕಡೆ ಹಾಗೇನು ಇಲ್ರಿ ಯಾರಿಬ್ಬರು ಹತೈತಿ ಅವರು ಇಷ್ಟ ಹಾಕ್ಬೋದು ಅವರಿಬ್ಬರೆ ಮಾಡೋದು ಹ್ಮ್
ಹಾ
ದರೋದ್ರ ಸುಮ್ನೆದ ನೋಡ್ಬೇಕ ಅಷ್ಟೇ ಹ್ಮ್ ಹ್ಮ ಸರ್ ಮಟ್ಟೆ ಮತ್ತ ಎಲ್ಲ ಅಷ್ಟ ಸರ್ ಸುತಾನ ಇಮ್ಮ ಹಿಂಗ ಹೋಗಿ. ಹಿಂಗ ಮಾಡತ್ ಹೇಳಿ ಮತ್ತೆ ಅದು ಹ್ಮ್ ಹೇಳ ಕೊಡ್ತನ್ರಿ ಅಷ್ಟೇ ಹಿಂಗ ಮಾಡಂತ.
ಹೌದೇನ್ರಿ ನೀವೇ ಮಾಡ್ಬೇಕ್ರೀ.
ನೀವು ಹೆಂಗ ನೀತ್ರು ಹೆಂಗ ಕೌನ್ಸ್ಲಿಂಗ್ ಹೆಂಗ ಹಾಕಿದ್ರಿ ನೀವ್.
ಹ್ಮ್ ನಾವು ನೀರ್ತಿರನೇ ಬಂದವ್ರ
ಹಾ ಅದಕ್ಕೆ ಕೆ ಕೆ ಎ ಕೌನ್ಸಿಲಿಂಗ್ ಹಾಕಿದ್ರಿ ಹಾ ಏನಾರ ಆಲ್ ಇಂಡಿಯಾ ಕೋರ್ಟ್ ಆಗ್ಬಬೇಕಕ್ಐತ್ರಿ ಏನಾರ ಎಂ ಬಿ ಎಸ್ ಸಿಕ್ಕ್ರ ಸಿಗ್ಬೋದಿತ್ತು ಈಗ ಬಿ ಎಂ ಎಸ್ ಮಾಡಕ್ಚೇರೆ ಎಲ್ಲಾ
ಇಲ್ಲ ಇಲ್ಲ ಇಲ್ಲ ಅ ನಮ್ ಮಾರ್ಕ್ಸ್ನು ಕಮ್ಮಿ ಐತ್ಲ್ರಿ ಅವ್ರ ಕ
ಹಾ ಹ ಪೇಪರ್ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಪೇಪರ್ ಟಫ್ ಇತ್ತಲ್ರಿ ಫಿಸಿಿಕ್ಸ್ ಎಲ್ಲ ಫುಲ್ ಟಫ್ ಕೊಟ್ಟು ಬಿಿಟ್ಟಿದ್ದ ಬೋಯಲ್ಲಿ ಎಂತಿ ಕೊಟ್ಟು ಬಿಿಟ್ಟಿದ್ದ
ಅರೆ ಬಯ ಎಂತ ಕಡಿಪಿಸಿ ಇದು ಕೆಮಿಸ್ಟ್ರಿನ ಸ್ವಪ ಬೇಕಾರ್ ಸ್ವಲ್ಪ ಫುಲ್ ಕ್ಲಿಯರ್ ಆಗಿದ್ದಿಲ್ಲ
ಹಾ ನೀವೇನಾದಾರ ಸೈಡ್ ಏಾದ್ ಕಾಂಪಿಟೇಟಿ್ ಪ್ರಿಪೇರ್ ಹಕತ್ತೀರ ಅಂದ್ರ ನಾನ್ ಹಂಗೆ ಸುಮ್ನೆ ಸೈಡ್ಿಗೆ ಕೆ ಪಿ ಎಸ್ ಸಿ ಹಂಗ ಯು ಪಿ ಎಸ್ ಸಿ ಓದ್ತಾ ಇದರಿ ಯಾಕಂದ್ರೆ ಸುಮ್ನೆ ಹಾ ರೀ ಯಾಕಂದ್ರೆ ಇದು ಮಾಡ ಮಾಡ ಇದ್ರ ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಂಬ ಬಿ ಎಸ್ ಮಾಡ ಮೇಲೆ ಎಲ್ಲರ ಎ ಬಿ ಎಸ್ ಮಾಡತ ಅಂತಲ್ರಿ
ಹೌದಾ ಹ್ಮ್ ನಮಲ್ಲಿ ಹೆಚ್ಚ ಚನ್ ಬಿ ಎಂ ಎಸ್ ಮಾಡ್ಬಾರ ಪ್ರಿಪೇರ್ ಆಗೋ ಅದ ರಾರಿ ಬಟ್ ನಾವು ಟ್ರೈ ಮಾಡಿಲ್ಲ ಇನ್ನು ಯಾಕಂದ್ರೆ ನ ಇ ಈಗ ಫಸ್ಟ್ ಹೇಳದು ತುಿ ಮತ್ತ ಇನ್ನೊಂದಂದು ಸ್ವಲ್ಪ ಕಂಪ್ಲೀಟ್ ಆಲ್ಲಿಲಿ ಒಂದು ಇನ್ನೊಂದು ಒ್ ಟರ್ ಬರ ಇದು ಒಂದ್ ಬೇಸರ ಮುಗಿಲಿ ಅಂತ ಹೇಳ್ತರ ಸುಮ ವೇ್ಟಟ್ ಮಾಡತ್ತಕ್ ನಾವು
ಹೌದೇಏನ್ರಿ ನಮ್ದಲ್ರ ಹೆಂಗಗೆಲ್ಲ ಯು ಪಿ ಎಸ್ಸ ಬೇಸಿಿಗೆವು ಬುಕ್ಸ ಎಲ್ಲ ಅ ಆದವ್ರೀ ಅಂದ್ರೆ ಇವು ಎಲ್ಲ ಫಸ್ಟ್ ಇವು ಫಸ್ಟ್ ಫಿಲಿಮ್ಸ್ ಹ ಹ ಮನ್ಸ್ ಎಕ್ಸಾಮ್ ಆಮ್ಯ ಇಂಟರ್ ಬರ್ದತ್ರಿ ಫಸ್ಟ್ ಸಿ ಸೋಷಲ್ ಸೋಷಲ್ ಸೈನ್ಸ್ ಬೇಸಿಕ್ ಇರ್ಬೇಕ ರೀ ನಮಗೆ ಈಗ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪ್ರಿಪೇರ್ ಆಗ್ತನ ಅಂದ್ರೆ ಸೋಷಲ್ ಸೈನ್ಸ್ ಸೋಷಲ್ ಸೈನ್ಸ್ ಜಗ್ಗ ನಾಲೆಜ್ ಬಕರೆ ಯಾರ್ ಹೆಂಗ ಆಿದ್ರ ಹಂಗ ಆ ಜನರಲ್ ಗೊತ್ತಿರ್ಕ್ಕ ಯಾವ ಸ್ಪರ್ದ ವಿಜೇತೆ ಮ್ಯಾಗ್ಸಿನ್ ಅಂತ ಐತಿವಿ ಮಂತ್ಲಿ ಮತ್ಲಿ ಬರ್ತ ನೋಡ್ರಿ ಅವ್ನ್ನ ಎಲ್ಲ ಫುಲ್ ಕವರ್ ಮಾಡಿರಾಕೆ ಹ ಮ್ಯಾಗಜಿನ್ ಅಂತ ಬರ್ತ ನೋಡ್ರಿ ಮಂತ್ಲಿ ಒಂದ್ ಸ್ಪರ್ಧಾ ವಿಜೇತ ಅಂತ ಹಾ ಅವನ್ಲ್ಲ ಮ ಲಿ ಮಂತ್ಲಿ ಅವ್ನು ಕೂಡ ಓದ್ತಿರ್ಬೇಕು ಡೈಲಿ ಪೇಪರ್ಸ್ ಓದ್ತಿರ್ಬೇಕು ಪೇಪರ್ಸ್ ಅಂದ್ರೆ ಬರ ಕರ್ನಾಟಕದಾವ್ ಅಷ್ಟೇ ಓದ್ಬೇಕಂತಲ್ರಿ ಈಗ ಔಟ್ ಆಫ್ ಕಂಟ್ರಿ ನೋ ಪೇಪರ್ಸ್ ಇರ್ತವ್ರಿ ಅವ್ನು ಕೂಡ ಓದ್ತರು ಆ ಇಂಗ್ಲಿಷ್ ಪೇಪರ್ ಅವ್ನ್ ಎಲ್ಲಾ ಓದ್ತಾರ ಬಕ್ರಿ ಹ್ಮ ಅವಲ್ಲ ಹತ ಇದ್ರೆ ನಮಗೆ ಒಂದು ಏನೋ ಒಂದ ಏನೋ ಓದಿವಿ ಒಂದ್ ಏನೋ ಒಂದು ನೆನಪ ಐತಿ ಒಂದ್ ಸ್ವಲ್ಪ ಏನಾರ ಒಂದು ಇದ್ ಆಗತ್ತರಿ
ಏನಾರು ಒಂದ್ ಹೆಲ್ಪ್ ಆಗೆ ಆಗುತ್ತೆ ಕೇಳೋ ಕ್ಶನ್ ಹಂಗೆ ಹೊಗಂದು ಮತ್ತೆಲ್ಲ ಇಂಟರ್ವ್ಯೂ ಇಂಟರ್ವೂ ಹೆಲ್ಪ್ ಆಗುತ್ತೆ ಅ ನೀ ಎಕ್ಸಾಮ್ ಒಳಗೆ ಬರದಲ್ಲ್ ಜಂದರು ಇಂಟರ್ವ್ಯೂ ಇದಾಗೂ ಸ್ವಲ್ಪ ನಾಲೆಜ್ ಇತ್ತ ಅಂದ್ರೆ ಬರಯಾದ್ ಹೆಲ್ಪ್ ಆಗುತ್ತೆ
ಇಂಟರ್ವ್ಯ್ನ ಮತ್ತೇಏನಾರ ಒಂದ್ಲ ಇಂಟ್ರ್ಯ್ ಫಲ್ ಆದ್ರಂದ್ರೆ ಮತ್ತೆ ಮೇನ್ಸ್ ಪ್ರಿಲನ್ಸ್ ಬರ್ರ್ತಿಷ್ಟ ಬರ್ಕ ಹೋಗಬೇಕ ಮತ್ತ ಇಂಟರ್ಗೆ ಡೈರೆಕ್ಟ್ ಇಂಟರ್ವ್ಯ್ ಕರ್ಕನಲ್ರಿ ಒಂದ ಲ ಮತ್ತ
ಹ್ಮ್ ಮಂತ ಸುಮ್ನೆವೆಲ್ಲ ವೇಸ್ಟ್ ಈಗ ಮೊದ್ ಇಡ್ತ ಕರೆಕ್ಟ್ ಪ್ರಿಪೇರ್ ಆಗಿ ಎಲ್ಲಾ ಹತ ಹ್ಮ್
ನೀವು ನೀವು ಏನೋ ಸೈಡ್ಗೆ ಯಾರ ಓ್ತಿರಾ ಏ ಹಂಗೆ ಇಲ್ಲ ಬಿ ಎಂ ಎಸ್ ಕಂಪ್ಲೀಟ್ ಮಾಡಿ ಏನೋ
ಈಗತ್ ಫಸ್ಟ್ ಇಲ್ಲ ಈಗಂತೂ ಫಸ್ಟ್ ಕಂಪ್ಲೀಟ್ ಆಗುತ್ತಕೋದ್ರಿ ಪಸ್ ಪೇಸ್ ಕಂಪ್ಲಿಟ್ ನರ್ಲಿಂಗ ಸಿಇಟಿ
ಹಾ ರೀ ಈಗ ಏನಾರೀ ಎಮ್ಡಿ ನಿಮ್ದ್ರ ನಮ್ದ್ರ ಅಂತ ಎ್ಡ ಇರುತ್ ನಿಮಗಏನ್ ಎಮ್ಡಿ ನಾವ ನಮ್ ತರನ ಇರ್ತತ್ ಹೆಂಗ ಇರ್ತಾರೆ
ಹ್ಮ್ ನಮ್ರಾಗ ಎ್ಡಿ ಎಂ ಎಸ್ ಇರ್ತಿದತ್ ಅದಕ್ಕೆ ಎಐ ಪಿ ಜ ಟ ಎಸಾಮ್ ಬರೀತ್ತತ್ರಿ
ಹೌದೇನ್ರರಿ
ಅದಕ್ಕೂ ಗೌರ್ಮೆಂಟ್ ಸೀಟಿ ಹೆಂಗ ನೀಟ್ ಕೌನ್ಸಿಲಿಂಗ್ ಅದು ನೀಟ್ ಕೌನ್ಸಿಲಿಂಗ್ ಅೀ ನೀಟ್ ಕೌನ್ಸಿಂಗ್
ಹಾ ಆತರ ಮಾಡ್ತಾರ ನಏನ್ರಿ ಹ್ಮ್ ಆದ್ರೆ ಮುಂದೆ ಗೋರ್ಮೆಂಟ್ ಸೀಟ್ಸ್ ಸಿಗ್ತವೇನ್ರಿ ಪಿ ಜಿ ಸೀಟ್ಸ್ ಎಲ್ಲಾ ಹ ಹಂಗಂದ್ರೆ ಚಲೋ ಇದ ಗೌರ್ಮೆಂಟ್ ಸೀಟ್ ಆಯ್ತು ಅಂದ್ರೆ ಇರ್ದಿರಲ್ರಿ ಈ ಪ್ರೈವೇಟ್ ಇವ ಅಂದ್ರೆ ಕಟ್ಟಕ್ಲ್ರರಿ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕ ಪ್ರೈವೇಟ್ ಹಓದಕ್ಂತ ಅಂದ್ರ ಅಮೌಂಟ್ ಜಗ್ಗಿ ಹೇಳ್ಬ ಬಿಡ್ತಾರೀ ಪಿ ಜಿಗ್ ಜಗ್ಗಿ ಹೇಳ್ಬ ಬಿಡ್ತಾರೀ ನಮ್ದ್ರಗ್ ಅಂತ ಏನಿಲ್ಲ ಅಂದೆ ಸೆವೆನ್ ಟ ಏಟ್ ಲ್ಯಾಕ್ ಸೆವೆನ್ಂದ ಟನ್ ಲ್ಕ್ ಹೇಳ್ತ ರೀ ಪಿ ಜಿ ಪ್ರೈವೇಟಿ ಹಿನಿ ಏನಾರು ಮಾಡ್ತೀನಿ ಅಂತಂತಂದ್ರ
ಹ್ಮ್ ಹ್ಮ್
ಿನ ಆಗುತ್ತರಿ ಬಿಮ ಬಿ ಬಿ ಎಸ್ನ ಅಂತ ಅದಕ್ಕೆಲ್ರಿ ಎಲ್ರಿಗೂ ಹ್ಮ ಗೋರ್ಮೆಂಟಗ ಇದು ಮಾಡ್ತಾರೀ
ಹೌದು ಗೌರ್ಮೆಟ್ ಆದ್ರ ಟ್ವೆಂಟ ಫೈವ ತೌಸಂಡ ಏಐ ಅ್ರೂ ಪಾರ್ಟ್ಮೆಟ್ ಮೇ ಪೆಂಡ್ಗುತ್ತೆ
ಆಗ ಅ
ಹ್ಮ್ ಹ್ಮ್ ಮಾರ್ಕ್ಸಿ ಮಲ್ಲ ಯಾವ ಶೇಟಿ ತ ಚಸ್
ಹಾ ರೀ ನೀವು ಕೌನ್ಸ್ಲಿಂಗ್ ಏನ್ ಹೆಂಗ್ ಮಾಡಿದ್ರಿ ನೀವು ಕೌನ್ಸ್ಲಿಂಗ್ ಕೇರು ಎಲ್ಲ ನೀವ್ ಹಾಕಿದ್ರೆ ಏನ್ ಯಾರು ಕಂಪ್ಯೂಟರ್ ಶಾಪ್ ಪಗ್ ವದ್ರ ಯೋಗ
ಇಲ್ಲ ಫೋನ್ ಒಳಗೆ ಹ್ಮ್ ಈ ಅದ ಮತ್ ಹ್ಮ್ ಕಂಪ್ಯೂಟರ್ ಒಂತೂ ಟೆಂಟ್ ಅವ್ರರು ಗೋರ್ಮೆಂಟ್ ಟೈಮ ಮಾಡ ಮಾಡಿದ್ರ ಒಂದು ಬೇಕಾದ್ರೆ ನಾವು ಬೆಳಗ್ಗೆ ಎಲ್ಲ ನೈಟ್ ಮಾಡ್ಕೋಬೇಕದೆಲ್ಲ
ಹಾ ಆ
ಹ್ಮ್
ಅದೇ ಮತ್ತೆ ಸರ್ವರ್ ಎಲ್ಲಾ ಅಲ್ಲಿಗೆ ಹೋದಾಗ ಹಂಗೆ ಆಗ್ತಿರ್ತತ್ರಿ ಬಾಳ್ುವ ಸಲ ಹಾ ರೀ
ಮದ್ರ ಸಂಬಂಧ ಎಲ್ಲ ಎದಕ್ಕೆ ಅಂತ ಹೇತೀ ಫೋನ್ಾಗೆ ಮಾಡ್ಕೊಂಡವ ಒಂದ್ಸ ವಾದ್ ವರ್ಷ ಜಾಯಿನ್ ಆದರೆಲ್ಲ ನಮಗ ಸ್ವಲ್ಪ ಸಪೋರ್ಟ್ ಿದ್ರು ಅವ್ರರು ಹಿಂಗ ಹಿಂಗ್ ಮಾಡ್ವ ಅಂತ ಹೇಳಿದ ಅದ್ರ ಸಮಯ ಅದ್ರ ಬೇಸ್ಮೇಲೆ ನಾವು ಮಾಡ್ದೇವ ಹ್ಮ್ ಅಮಂದ ಮೂರ್ನಾಕ ಮ ಇದ್ದರಿೀ ಅದ್ರ ಸಂಬಂ ಮೂರ್ ನಾಲ್ಕ ಮಂದಿನ ಫೋನ್ೇ ಮಾಡ್ಕೊಂಡ್ಬಿಟ್ಟು
ಆ
ಹ್ಮ್
ಹ್ಮ್ ಅಷ್ಟ್ ಹೆಂಗ್ ಮಾಡಿದ್ರೆ ಹೆಂಗ್ ಮಾಡಿದ ಏನಾದ ಕಾಲ ಕಾಲೇಜ್ ಡಿಲೀಟ್ ಎರಡು ಎಡಿಟ್
ಹ್ಮ್ ವಡಿಟ್ಟ ಬೆಟ್ಟ ಲ್ಲಾ ಮಾಡಿದವ್ರೀ ಬಟ್ ಎಲ್ಲಿ ಬೇಸ್ ಅಂತತ್ರ ಹಾಕ ಹೋಗಿದಿಲ್ ನಾವು
ಹೌದೇ ಅನ್ ಹ ಹ ಅದು ಎಮ ಬಿ ಬಿ ಎಸ್ ಮತ್ತ ಲಾಸ್ಟ್ ಟೈಮ್ ಒನ್ ಲ್ಯಾಕ್ ಕಟ್ಬೇಕು ಅಂತ ಅಂದಿದಲ್ರರಿ ಹಾ ಅದಕ್ಕೆ ಆ ಸಂಬಂಧ ಹಾಕಿದ್ದಿಲ್ಲ ಏನ್ರೀ ನೀವು್ ಹಾ ಅದೇ ಈಗ ಎಲ್ರೂ ಹಾಕಿದ್ರ ಅವ್ರಿಗೆ ಕೂಡ ಇದ ಹಾಕತ್ ನೋಡ್ರಿ ಸೆಲೆಕ್ಟ್ ಮಾಡೋ ಜಾಸ್ತಿ ಜನ ಆಯ್ತ ಅಂದ್ರ ಇ ಇದಾಕತ್ತತ್ಂದ್ರೆ ಒನ್ ಲ್ಾಕ್ ಕಡದಾರೆ ಯ ಯಾಕ್ರ ಯಾರ್ ಸಿಗುತ್ತತ್ತಂತ ಒಂದ್ ಸ್ಲ್ಪ ಕಾಫಿಡೆನ್ಸ್ ಇತ್ತ ಅವ್ರ ಅಷ್ಟೇದು ಮಾಡ್ತಾರೆೀ
ಹ್ಮ್
ಅದಕ್ಕೆ ಯಾವ ತರ ಮಾಡರ್ ಒನ್ ಲ್ಾಕ್ ಕಟ್ಟಿ ಅಂದ ಇದ್ರಲ್ಲ ನಾವು ಕಟ್ಟಿದ್ರಿ ಒನ್ ಲ್ಾಕ್ ಆಮೆಕ್ ವಾಪಸ್ ಬಂತತ್ರಿ ಮನೆ ಬಂತತ್ರಿ ಒಂದ್ ತ್ರೀ ಮಂತ್ಸ್ ಬ್ಯಾಕ್ ಬಂತತ್ರಿ ಅದ್ ಒನ್ ಯಾಕ್ ವಾಪಸ್ ನಿಮಗ್
ಹ್ಮ ಹ
ಟ್ರೈ ಮಾಡಬೇಕ್ತ್ರಿ ಸಿಕ್ರ ಸಿಗ್ಬೋದಿತ್ತು.
ಸಿಗ್ತೇನ್ರಿ ಮತ್ತ ಆಲ್ ಇಂಡಿಯಾ ಇಂಡಿಯಾವ ಎಲ್ರೂ ಸಿಕ್ತನ್ ನಮ್ಗೆ ಹೆಲ್ತ್ ಊಟ ಅದೆಲ್ಲ ಹಾಗಲ್ರಿ ನಮ್ ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಚಪಾತಿನೇ ಬೇಕಾ ನೇಚರ್ ಸೆಟ್ ಆಗೋದು ಹ್ಮ್ ಹಿಂಗ ಏನ್ೀ ಹ್ಮ ನಾನ್ ವಜ್ ನಾನ್ ವಜ್ ಏ ಅಡ್ಜಸ್ಟ್ ಆಗಬುದು ಬಟ್ ವಜ್ರಸ್ ಆ
ಹಾ ಆಗಲ್ರಿ ಹೌದ್ ಹಾ ಬಾಳ ಕಷ್ಟ ಆಗತ್ರಿ ಆಕಡೆ ನಾರ್ತ್ ಸೈಡ್ ಹೋತಂದ್ರ ಫುಲ್ ಕೋಲ್ಡ್ ಇರುತ್ತೆ ವೆದರ್ ಫುಲ್ ಅಡ್ಜಸ್ಟ್ ಆಗಲ್ಲ ಹ್ಮ್
ನಂದರ್ಶ ನೀನಲ್ಲ
ಹಾ
ಹ್ಮ್ ಮಕ್ಕನಲ್ಲ
ಏನಲ್ ನಮ್ದ ಏನಲ್ರೀ ಹಿಂಗ ಆಯ್ತ್ ನಿಮ್ದ ಡಿಸೆಕ್ಷನ್ ೇಟ್ ಆ್ತಾಏನೆ ಹೆಂಗೆ
ನಮ್ಮ ರಿಸೆಪ್ಷನ್ ಬರ್ದೈತೆ ಚಲೋ ಹ್ಮ್ ನಿನ್ನೋ ಮೇತ ನಿನ್ನೋ ಮಾಡ ಇವ ಇವ ಫ್ರಂಡ ಒ ಐತಿ ಮಾಡ್ತಿ ಇವತ್ ಮಾಡ್ತಾರೆ ಅವರು ಅವರು ನಿಗಷ್ಟ ಏನ ಇವತ್ತು ಈ ಸಲಿಂದ ಮ ಕೊಡೋ ಮಾಡಿದೇವ
ಹೌದೇನ್ರಿ
ಜೈಡಲ್ ನಾರ ತಲ ನ ನಾರ ಹುಡ ಕಡೆ ಸಿತ ಇವತ್ತು ಏನ್ ಹೇಳ್ತಾರ ನೋಡ್ಬೇಕ
ಹೌದ ಸೈಡಿಗೆ ಕ ಇದು ಮೊನ್ನೆ ಬಿಟ್ಟಾರ ನೋಡ್ರಿ ಕಾನ್ಸ್ಟೇಬಲ್ದು ಒಂದು ಎಕ್ಸಾಮ್ ಅದ್
ಅದ ಬರಿೀಬೇಕ್ರಿ ನಾವವು ಹಿಂಗ ಏನ್ರೀ ಹಿಂಗ ನನಗ್ ಪ್ರೈವೇಟ್ ಆಗಿ ಬಂದಿತ್ತ ನಮ್ದು ಗೌರ್ಮೆಂಟ್ ಆಗಿತ್ತ ಒಥರ ವಿಚಾರ ಮಾಡುವದ ಇಟ್ಟಿದ್ದಾರೆ ಬಟ್ ಪ್ರೈವೇಟ್ ಮಾಡ್ಕೊಂಡೆ ಬಂದೀವಿ ಅಂದ್ರೆ ಸುಮ್ ಇದೇ ಮಾಡ್ಕೊಂಡ ಇದೇ ಒಂದ್ ಪಾಸ್ ಆಗಿ ಹೋಗುತ್ತ್ ಚಲೋ
ಹೌದ್ರಿ ಅಲ್ಲ ಸುಮನೆ ಒಂದ ಟ್ರೈ ಮಾಡ್ಬೋದಲ್ ಇವಾಗ ಇದು ಸ್ಪರ್ಧಾ ವಿಜೇತ ಮ್ಯಾಗಸೀನ್ ಮತ್ತೆ ಒಂದು ಕಟ್ಟಿ ಮನೆ ಬುಕ್ ಅಂತ ತ ಬತ್ರಿ ಕೆ ಎ ಬಾ ಅವ ಎರಡು ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರ ಆಯ್ತ್ರಿ ಎಲ್ರೂ ಅ್ ಮಾಡೋಕ್ ಹಚಾರೀ ಕಟ್ಟ
ಈ ಎಲ್ಲಾ ಹ್ಮ್ ನೀವೆಲ್ಲಾ ಓದ್ಲಿಕ್ು ಮಾಡ್ಬೇಕ ಅನ್ನಿಸ್ತತ್ರಿ ಬಟ್ ಇವೆಲ್ಲಾ ಹೆಂಗೈತಿ ಕೆೇಯ ಅನ್ಗಳಳಕ ಎನ್ಟಿ ಎಲ್ಲ ಡೀಲ್ ಆತ ಇ್ರ
ಹಾ ಆಗತ್ರಿ ಆತ್ ಇವಾಗ ಕೆ ಪಿ ಎಸ್ ಸಿ ಕೂಡ ಆಗತ್ಂತಾರೀ ಆದ್ರ ಎಲ್ ಆಗುತ್ತೆ ಹೆಂಗಗುತ್ತ ಅಂತ ಗೊತ್ತಾಗೆ
ಹ್ಮ್ ಅ ಸಮಧ ಇ ಗೌರ್ಮೆಂಟ್ ಾಮ ಒಟ್ಟ ತಲಬೇಕ ಒಲ್ಲಂದ
ಹಾ ಹೌದ್ರಿ ಕರೆಕ್ಟ್ ಒಟ್ಟು ಹೆಂಗ್ ಮಾಡ್ತಾರ ಗೊತ್ತಿಲ್ರರಿ ಒಟ್ಟು ಆಾಕ್ತಿರ್ತವ್ರಿ ಹ್ಮ್ ಹ್ಮ್ ಅಂದ್ರೆ ಈಗ ಏನು ಫುಲ್ ಇದೇ ಮುಗಸಿ ಮುಂದೆ ಎ್ ಡಿ ಎಂ ಎಸ್
ಎಮ್ದ ಶ ಮಾಡವ ದಾವ ತ ಇತ ನೋಡ್ಬೇಕಕ್ಕೆ ಏನಾಗುತ್ತೆ
ಹಾ ಎಮ್ ಡಿ ಎಮ್ ಎಸ್ ಮಾಡಿಕೆ ಅಂದ್ರ ಒಂದ ಸ್ವಲ್ಪ ನಿಮಗ್ ಕೂಡ ಸರ್ಜರಿ ಗಿರ್ಜರಿ ಮಾಡಕ ಇರ್ತ ಇರ್ತರಿ ವ್ಯಾಲ್ಯೂನ ಇರ್ತತ್ರಿ ಹ್ಮ್ ಪ್ರಾಕ್ಟೀಸಿಗೆ ಹೋಗ್ರಿ ನೆಕ್ಸ್ಟ್ ಇಯರ್ ಇಂದ ನೀವು ಹೊಗಡೆ ಏನಾರ ಇದ ಅ್ರೆ ಅಸ್ಟ್ಲಗಿದ್ರೆ ಹೋದಾಗಲ್ರಿ
ಎಲ್ರಿ ನಾನ್ ನಮ್ದಂ ಹಾಷಲ್ ಮಾಡ ಮೆ ಹೊಗೆ ಮಾಡವಿ ಹ್ಮ್
ಅದಕ್ಕೆ ಹ ಒಂದ್ ಯ ಯಾಕಂದ್ರೆ ನೀವು ಬ ಎಲ್ಲ ನೋಡ್ತೀರಿ ಎಲ್ತ್ ಹೆಂಗ ಬಾಡ ಉಮೆನ್ ಎಲ್ಲ ಗೊತ್ತಾಗತ್ತರಿ ಇವು ಬಿ ಪಿ ಚೆಕ್ ಮಾಡವು ಅವೆಲ್ಲ ಡ ಅವೆಲ್ಲ ಇಂಜೆಕ್ಷನ್ ಮಾಡೋದು ಅದೆಲ್ಲ ಗೊತ್ತಾಗುತ್ತೆ
ಗೊತ್ತಾಗತ್ರಿ ನಮ್ ಕಾಲೇಜ್ ಒಂದೊಂದ್ ದಿನ ಇಂಟರ್ನ್ಶಿಪ್ ಬಂದು ಇಂಜೆಕ್ಷನ್ ಮಾಡಕ್ ಬರ್
ಹಾ ಹಂಗಂದ್ರ ಜಗ್ಗಿ ಕಷ್ಟ ಆಗತ್ ನೋಡ್ರಿ ಈಗ ಕರೆಕ್ಟ್ ವೀಣಿಗೆ ಇದು ಮಾಡಾಕ್ತಿರಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಂದ ಬ್ಲಡ್ ಇದಾಗದು ಪೇಶಷೆಂಟ್ಗ ಇದಾಗದು ಆ ಇವಾಗಿಂದ ನಾನ ಒಂದು ಸೆಕೆಂಡ್ ಇಯರ್ ಅಂದ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ ಕರೆಕ್ಟ್ ಮಾಡ್ತೀವ್ರೀ.
ಹ್ಮ್ ಇವತ್ ಕಟ್ಟಿಸಕತಾ ಇಲ್ಲ ಅಂದ್ರೆ ಸುಮ್ಮನೆ ಇದು ಕಿರಿಕಿರಿ ಎಲ್ಲ.
ಒಂದ ಕಾಲ್ ಬರ್ತಿದ್ದ ಆಮ್ಯಕ್ ಮಾಡ್ತೇನ ರೀ ಏನಾರ ಇನ್ಫಾರ್ಮಶನ್ ಬೇಕಾರ ಹ.